ಹಲೋ ಹಾಕೆ ರತೈತೆ
ಹಾ ಹಾ ಕಳ್ಲ
ಹ್ಮ್ ಏನ್ ಮಾಡಾತ್ತ
ಏನೆಲ್ಲ ಸಮಿಸದ
ಹ್ಮ್್ಮ್ ಊಟಗತ್ಲ
ಮುಂದು
ನಂದು ಆಗೈತವಾ
ಹ್ಮ್ ಹ್ಮ್ ಹಾ ಹೌದು
ಎಷ್ಟಪತಿ ಗೊತ್ತಾರ
ಒಂಬತ್ ಗಂಟೆ
ಬರುದು್ ಹೊಳ್ಳಿ
ಎಂಟುವರಿ
ಎಂಟುವರೆ ಮನಗ್ ಬರ್ತಾರೆ ನಲ್ಲಿ ಬಿಡ್ತಾರೆ ಎಂಟವರೆ
ಅಲ್ಲಿ ಏಳೂುವರಿಗೆ ಬಿಡ್ತಾರಾ ಮನೆಗೆ ಎಂಟೂುವರಿಗೆ ಬಿಡ್ತಾರೆ
ದೂರ ಆಯ್ತಾ
ಟ್ರಾಫಿಕ್ ಇರ್ತತಿ ಸ್ವಲ್ಪ ದೂರ್ನ ಆಯ್ತು ಅಟ್ಟೆನ್ ಸಮೀಪ ಏನಿಲ್ಲ
ಹ್ಮ್
ಆ ತೂರ್ನ ಐತಿ ಮತ್ತೆ ಟ್ರಾಫಿಿಗೆ ಇರ್ತೈತಿ ಅದು ಫ್ಲೋರ್ ಮ್ಯಾಗಿನ್ ಫ್ಲೋರ್ ಅದು ಇರ್ತಾವ ದೊಡ್ಡದು ಫಲ್ಡಿಂಗ್ ಅಲ್ಲಿಂದ ಇಳುದು ಬಂದು ಗಾಡಿ ಪಾರ್ಕಿಂಗ್ ನ ಇರ್ತತಿ ಅಲ್ಲಿಂದ ಗಾಡಿ ತಗದು ಫ್ರೆಂಡ್ ಮಾತಾಡ್ಕೊತ ಬರೋದ್ರ ಆಗ ಅಲ್ಲ ಹದಿನೈದು ದ ಇ ನಿಮಿಷ ಹಿರ್ತದೆೊಂಡ ಇಂದ್ರ ಒಂದ್ ಐದೈದು ನಿಮಿಷ ಅಲ್ಲಿ ಹೋಗ್ತದಾ
ಹ್ಮ್
ಹಾಗಂಗಾಗಿ ಲೇಟ್ ಆಗ್ತದೆ
ಹ್ಮ್ ಇವಾಗ ಏನ್ ವರ್ಕ್ ಮಾಡ್ತಾರ್ಲಿ
ಟಾಸ್ಕಸ್ ಕಂಪನಿಯಳಗ ಚಾ್ಟ್ ಪ್ರೊಸೆಸ್ನಾಗ ಬರ್ ಹ
ಹ್ಮ್ ಹ್ಮ್ ಹ್ಮ್ ಹ್ಮ್ ಚಲೋ ಬಿಡ
ಹ್ಮ ಏನ್ ಮದ್ತಿ ಮತ್ತ
ಮತ್ತ್ ನೈಟ್ ಅಂದ್ರ ಚಂತಾನ ಬಂದನ್ ಮುಕ್ಕೋತಾರನ
ಹ್ಮ ಬ ಈಗದು ಬಂದ್ರೆ ಅಂದ್ರೆ ಬಂದು ಒಂದ ಜರ ಆ ಫ್ರೆಶ್ ಆಗಿ ಅದಾದ್ಮೇಲೆ ಊಟ ಏನಾರ ಮಾಡ್ಕೊಂಡು ಮಾಡ್ಕೊಂಡು ಂಬಕೊಂಡ್ಬಿಡ್ತಾರೆ ಮತ್ ನಾಯ ಅಂದ್ರ ಹೋಗ ಟೈಮಿಗೆ ಎದ್ದಿ ಚಳಕ ಊಟ ಮಾಡಿ ಮತ್ತಯಾರಗ್ ಹೋಗ್ತಾರ
ಹ್ಮ್
ನಟ್ ಸಿಂದ್ರರ
ಅಬ್ಮ ಹ್ಮ್
ನಟತ್ ಹೆಂಗೆ
ಹ್ಮ್ ಹ್ಮ್ ಚಲೋ ನದಲ್ಲ ಅ ಹಕಾರಾರ
ಹ್ಮ್ ಚಲೋ ನಡದತಿ
ಹಾ ಮ
ಏನ್ ಮಾಡಿರ್ನಿ
ನಾವು ಹಣ್ಣ ಸಾಂಬಾರು ಮತ್ತ ಬಜ್ಜಿ ಮಾಡೇವ
ಯಾವ ವೆರೈಟಿ ಬಜ ವೆರೈಟಿ ಇರ್ತಾವಲ್ಲಾ
ಹ್ಮ್
ಹಾ ಯಾವ ವರಟ ಉಳ್ಳಾಗಡ್ಡಿ ಬಜ್ವಿ ಕಾಂದಾ ಬಜ್ಜವಿ ಮೈಸೂರು ಗೋಂಡಾ ಮಂಗಗಳೂರು ಬಜ್ಜಿ ಹಾಾಲಡ್ ಎಲ್ಲ ತರ ಇತ ಯಾವ್ದ್ ಮಾಡಿರ್ ನೀವು
ಹ ಇನ್ನೊಂದು್ ಬಿಟ್ಟಿ
ಯಾವ್ದ ಹಾ ನೆನ್ಪಾರಣೆ
ನಮ್ಮ್ ಅಪ್ಪನ್ ಫೇವ್ರೇಟ್ ಮಿರ್ಚಿ ಬಜ್ಜಿ
ಅದ ನ್ೆ
ಅದ್ರ ನಾವು ಉಳ್ಳಾಗಡ್ಡಿ ಬಜ್ಜಿ ಮಾಡೇವು
ಹ್ಮ್ ಹ್ಮ್ ಹ್ಮ್ ಮಿರ್ಚಿ ಬಜನ ಮಾಡ್ಬೇಕಕ್ಲ ಮತ್ತ
ಹ್ಮ್ ಮರ್ಚಿ ತರಬೇಕಕಲ್ಲ ನಮ್ಮ ಅಪ್ಪ
ಹ್ಮ್ ಹ್ಮ್ ಹ್ಮ್
ಹೇಳಿದ್ಲ್ಲವ ಮಮ್ಮಿ ಆದ್ರೂ ಅಪ್ಪ ಮರ್ ಬಂದಾನ ನ್ ಏನು ಒನ್ ತರಕ್ಕೆ ಆ ಕಡೆ ಹೋದಂಗೆ ಇಲ್ಲ ಇಲ್ಲ ಹೋಗಿದ್ದ ಮರತ್ ಬಂದನ ಅೇನೊಂದ ಕೊಂಡ್ ಹಿಂಗ ಬಿಟ್ಟ ಬಂದಾನ ಹ ಬರುದ ಲೇಟ್ ಆಗ ಬರ್ತಾನ ಬಿಳಿ ಅ ದೂರ್ ಕೆಲ್ಸಕ್ ಹೋತಾನನ್ ಕಾಣಂತೈತಿ
ಹ್ಮ್
ಲೇಟ್ ಆಗಿ ಬರ್ತಾನ ಹ ಇರ್ಬಕ್ಲ ಮತ್ತೆ ಎಲ್ಲಾ ಅಲ್ಲಿ ಮಾರ್ಕೆಟ್ನಾಗು
ಹಾ ಏಟ ಬರೋ ಟೈಮಿಗೆ ಎಲ್ಲ ಕಾಯಿ ಪಲ್ೆ ಖಾಲಿ ಆಗತ್ತತ ಮತ್ ಫ್ರೆಶ್ ನೀ ಇರಂಗಿಲ್ಲವ
ಹ್ಮ್
ಹೌದಾ ಹಂಗೆ ಆಗ್ತತಿ ಫ್ರೆಶ್ ಇರಂಗಿಲ್ಲಲ್ಲಾ ಅ ತಗೊಳಕ ಮತ್ತೊ ಕಡೆ ಮತ್ತೊಂದ ಕಡೆ ಐತೆ ದೂರ್ ಹೋಗಿ ಹೋಗ ತರ್ತೇವೆ ನಾವು ಅಲ್ಲಿ ಸಂತ ಇದ್ದಲ್ಲಿ ಹೋದ್ರ ಆತ ವೆರೈಟಿ ವೆರೈಟಿ ಅಂದ್ರೆ ಬಾಳ ಚನ ಕೊಡ್ತಿರ್ತಾರ ಯ ಹೇಗದು ಇಲ್ವಲ್ಲ ಅಂದ್ರೆ ಇನ್ನೊಂದ ಕಡೆ ಯಾವ ಫ್ರೆಶ್ ಇರ್ತದ ಅದು ತಗೋು
ಹ್ಮ್
ಬಟ್ ಅವರು ಮೋಸ ಮಾಡ್ತಾರ ಕಾಯ ಪಲ್ಯರು
ಹಂಗ
ಹ ಮ್ಯಾಗ್ ನೋಡಕ್ ಪಲ್ಲೆ ತಗೊಂಡ್ ಬಂದಿದ್ದೇವಿ ಮೆಂತೆೆ ಪಲ್ೆ ಮ ಮ್ಯಾಗ್ ನೋಡಕೆಲ್ಲ ಚಲೋ ಐತ್ ಒಳ ಒಟ್ಟು್ಯಾಡಡ ಕಿಚಿ ಕಿಚ ಆಗಿಬಿಟ್ಟೈತ್ ನೀರ್ ನೋಡ್ತಾರ
ಹ್ಮ್ ಮತ್ ನೀರು ಫ್ರೆಶ್ ಇಡಾಕ್ ನೀರ್ ಹೊಡಿತಾರ ಅವರು
ಹೊಡದ್ರ ಮ್ಯಾಗ್ ಮ್ಯಾಗ್ನು ಹೊಡ್ದಿರ್ತಾರಲ್ಲೇ ಅವ್ರ ಮ್ಯಾಗೆ ಹೊಡ್ದಿರ್ತಾರ ಬಟ್ ಮ್ಯಾಗ್ ಏನು ಆಗಿಲ್ಲ ಅವ ಒಳಗಟ್ಟೆ ಹಂಗ ಆಗದ ಮ್ಯಾಲ್ ನೋಡಾಕ ಎಡ ಚಲೋ ಇತ್ತು ತಗೊಂಬಂದೇವಿ
ತಿ ಮತ್ತ ಲಾಭದ ಮಂದಿನ ಇರ್ತದೆಲ್ಲಾ
ಅದೇ ಹಂಗ ಮಾಡ್ಯಾರ ಹಂಗ ಮಾಡ್ಯಾರ ಒಟ್ಟುದು ಎ ದೊಡ್ಡದು ಬೇಶನ ಇಬ್ಬರು ಮೂರಮಂದಿ ಆಗಾತಂದೆ ಒಬ್ಬರಿಗೆ ಆಗಾಟ ಆತ ತದ ಪಲ್ಯ ಇವರ ಡಬ್ಬಿಗೆ ಆಗ್ ಬಿಡ್ತದ
ಎ ಯವ್ವಾ ಟಕ್ ಟಕ್ ಮತ್ತ್ ಮತ್ತ್ ಬೇರೆ ಪಲ್ಲೆ ಮಾಡಿದೆನ ಊಟಕ್ಕ
ಪಲ್ಲೆ
ಹು
ಮಾಡ ಪಾ
ಹು ಹು ಹು ಟಕ್ ಹು
ಕಿತ ತಿಂತೀನಿ ರೊಟ್ಟಿ ಬಿಡ ಬಟ್ಟವ್ ಅದನ್ನ ಪಲ್ಯ ಮಾಡಿ ತಿನ್ನ ಅಂದ್ರ ನನಗ ಇಷ್ಟ ಆಗಲ್ಲ
ಹು ಹು
ನಿನಗೆ
ಹು ನಂಗ ಹೇಯ್ ಮೆಂತ್ಯದು ಪಲ್ಯ ಇಷ್ಟ ನಂಗ
ಮೆಂತ್ಯದ ಪರೋಟಾನು ಮಾಡ್ತಾರ ಗೊತ್ತ ಐತೇನ್ ನಿನಗ
ಇಲ್ವಾ ನಮ್ಮಲ್ಲಿ ಎನ ಅಷ್ಟ ವೆರೈಟಿ ವೆರೈಟೀಸ್ ಇಲ್ಲ ನೀವ ಜರ ವೆರೈಟಿ ಮಾಡೋರು ಏ ಇವತ್ತು ನಾ ಕಾಫಿ ಮಾಡಿದ್ದೆ ಗೊತ್ತು ಸ್ವಲ್ಪ ಕಹಿಯಾಗಿತ್ತು
ಅಂದ್ರ ಸ್ವಲ್ಪ ಕಾಫಿ ಕಮ್ಮ ಹಾಕ್ಬೇಕಿತ್ತು
ಅಂದ್ರ ಅದ್ರಾಗೆ ಇಬ್ಬರಗ್ ಮಾಡ್ಬೇಕಿತ್ನಾ
ಪೂರ್ತಿ ಹಾಕೆನಿ
ಅಂದ್ರೆ ಯಾಡ್ರ ರೂಪಾಯಿ ಪ್ಯಾಕೆಟ್ ತಂದಿದ್ಯಾ ನಾ
ಅಯ ಅದ್ರಾಗೆ ಹು ಎರಡ್ ಮೂರ್ ನಾಕ್ ಕಪ್ಪ ಆಗ್ತದ
ಒಂದ್ರ ಒಂದ್ ಎರಡು ರೂಪಾಯದ್ರಾಗೆ
ಹಾ ಹಾ ಹತ್ತ್ಯಾದು ಅದು ಜರಾ ಕಹಿ ಟೇಸ್ಟ್ ಇರ್ತದಲ್ಲ
ಪ್ಚ್ ನಮಗ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ತಂದೇವಲ್ಲಾ
ನಾ ಮಾಡಿದ್ದೆಲ್ಲ ಶ್ರೇಯಾರ ಮನ್ಯಾಗೆ ಗೊತ್ತಿಲ್ಲನ ಅವ್ರಕ್ಕೆ ಅವರಿಕ್ಕೆ ಹೇಳಿಲ್ಲನ
ಹಾ ಅವ್ರಿಗೆ ಕೇಳಾಕ್ ಹೋಗಿಲ್ಲ ನಾನ್ ನನ್ಗೇನ್ ಗೊತ್ತ ಅವ್ರ ಇವ್ರು ಮಾಡ್ಯಾರಾ ಅಂತಂದ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿ ಬ ತ ಆದ್ರು ಸ್ವಲ್ಪ್ ಕಹಿ ಐತ ನಾ ಒಂದ್ ಸ್ವಲ್ಪ ಹಾಲ್ ಜಾಸ್ತಿ ಹಾಕೊಂಡ್ ಕುಡುದೆ ಅಂದ್ರೆ ಒಬ್ಬೊರದ ಕುಡಿಯದ ನಾನೇ ಈ ಇಬ್ರ ಓ ಇಬ್ರು ಇಬರು ಕುಡದೆ ನಾನೇ ಒಬ್ಬಕ್ನೆ ಕುಡದಾ
ಏನ್ ಮಾಡದ್ರ ಹಾಲ ಒಂದಿಸ ಸಕ್ರೆ ಎಕ್ಸ್ಟ್ರಾ ಹಾಕಿದ್ರ ಆಯ್ತ ತಾನೇ ಟೇಸ್ಟ್ ಬರಬರಿ ಆಗ್ತದ ಚಲೋ ಆತದ ಇತಾಗ ಚೊಲೋ ಅನಿಸ್ತದ ಚಾ ಗಿಂತನು ಚಲೋ ಅನಿಸ್ತದ
ಟಕ್ ನಂಗ ಇಷ್ಟ ಆದ್ರೆ ಅಂದ್ರೆ ನಾ ಇನ್ನ ವೇಟ್ ಚೇಂಜ್ ಮಾಡ್ಬೇಕಂತ ಅರ್ಥಆಯತ ನಂಗಷ್ಟೇ
ಆ ಡ್ಡ್ ಅದ್ರಾಗೂ ವೆರೈಟಿ ವೆರೈಟಿ ಪೌಡರ್ ಸಿಕ್ ಸಾಕಿದ ಅದು ಅವರು ಟ್ರೈ ಮಾಡ್ಬೇಕು ಸ್ವಲ್ಪ
ಹು ಕುಳ್ಳು ತರ್ಸಿದ್ದೇನು
ಎಲ್ಲಿಗೆ
ಎರಡು ರೂಪಾಯದ್ದ ಸಿಕ್ತಾವಲ್ಲ ಅಂಗಡ್ಯಾಗ ಅಂದ್ರೆ ನೋಡಿದ್ರ ಆಯ್ತು ಅಂತ ವೆರೈಟಿ
ನಾವು ರೆಡ್ ಲೆಬಲ್ ತರ್ತೇವ ಚಾ ಪುಡಿ ಚಲೋ ಆಗ್ತದೆ ಅಂದ್ರೆ ಪೂರ್ತಿ ಹಾಲನ್ನಾಗ ಮಾಡ್ಬೇಕ ಹ್ಹ ಹೊರ ಹ್ಯಾಂಗ ಹೋಟೆಲ್ ಕುಡಿತೀರಿ ಹಂಗ್ ಹಂಗ ಅಕ್ಕೆತಿ ಚಾ ಆದ್ರ ನೀರ್ ಹಾಕಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಬೇರೆ ಬರ್ತದ ಒಟ್ ಹಾಲ್ ನ್ಯಾಗ ಮಾಡ್ಬಬೇಕ್ ನೋಡ ಮಸ್ತ್ ಆಗ್ತತಿ
ಹು ಹು ಹು ಹಬ್ಬಕ್ ಬರ್ತೀಯೆಂಲ್ಲೆ
ಹಂಗ ಹಾಲ್ ನಾಗೆ ಮಾಡ್ಬಿಡ್ತೇನೆ ನಾವು ಹಾಲ್ ಇಟ್ಟರು ಹೊಡಿತಾವ ಸುಮ್ಮನೆ ಪ್ರೀಜನ ಇಲ್ಲ
ಹುನ್ಲೆ ಹೌದು ನಾವು ಮೊನ್ನೆ ಎರಡ್ ಸರಿ ಕೊಡ್ದಾವ ಮುಂಜಾನೆ ಸುಮ್ಮನೆ ಇಡದು ಹ ಏನ್ ಜಾಸ್ತಿ ಜಾಸ್ತಿ ಕಾಯಸ್ಬೇಕೇನ್ ಯಾರಾರಿಗ ಗೊತ್ತ ಬಟ್ ನಾವು ನೈಟ್ ಒಂದ್ಸರಿ ಕಾಯಿಸ್ತೀರ್ತೀವಿ ಮುಂಚೆ ಒಂದ್ ಸರಿ ಕಾಯಸತಿವಿ ಎರಡ್ ಸರಿ ಕಾಯಿಸಿ ಇರ್ತತಿವಿ ಮುಂಜೆನೆ ಒಡದೇ ಬಿಟ್ಟಿರ್ತಾವ ಅದಕ್ಕೆ ಬೆಟರ್ ರಾತ್ರಿನೇ ಖಾಲಿ ಮಾಡ್ಬಿಡು ಅಂತ ಹೇಳಿನ
ಹ್ಮ್ ಈಗ ಊಟ ಮಾಡಿ ಚಾ ಕುಡ ಹೋ
ಹಂಗ್ ಕುಡಿಬಾರ್ಲಿ ಊಟ ಮಾಡದ್ ಚಾ ಇಲ್ಲಿ ಇನ್ನೊಂದ ಏನ್ ಗೊತ್ತ ಹೊಟ್ಟೆ ಅಂದ್ರೆ ಖಾಲಿ ಹೊಟ್ಟೆಲಿ ಕುಡಿಲೆಬಾದ್ ಚಾ ಮೇಲೆ ಊಟ ಮಾಡಕುಡ್ಡೆ ಆದ್ರರು ಹಂಗಾದ್ರರು ಕುಡಿಬಾರ್ದ್ದ ಚಾ
ಕುಡಿಬಾರದು ಊಟ ಮಾಡಿನ ಕುಡಿಬಾರ್ದಂದ್ರೆ ಹೆಂಗ ಕುಡಿಬೇಕು
ಊಟ ಮಾಡಿ ರಾತ್ರಿ ಟೈಮ್ ಅಲ್ಲ
ಏನ್ ಮಾಡಂದ್ರು ಮಾಡ್ಕೊಟ್ಟೆ ಇಬ್ರು ಕುಡುದರು ನಾನ್ ಮಾಡಿಲ್ಲಾ ಕುಡಂಗಿಲ್ಲ
ಅವನ್ ಏನ್ ಮಾಡ್ತಾನ ಈಗ ಹೋಗಿ ವಾಕಿಂಗ್ ಅ
ಹಾ
ವಾಕಿಂಗ್ ಮಾಡಕ್ ಚಾ ಕುಡ್ದ ಹೋಗೋದು ಈಗ ಬಂದ್ ಮಾರ್ನಿಂಗ್ ಅಂದ್ ರಾತ್ ಬಿಡು ಒಂದ್ ಎಚ್ಚರಇರ್ಬೇಕು ಅದಕ್ ಕುಡಿತನ ಇವನಿಗೇನು ಅಡಾಡಕ್ ವಾಕಿಂಗ್ ಮಾಡಕ್ ಚಾ ಬೇಕ
ಆಫೀಸ್ ನಾಗ ಕಾಫಿ ಇರ್ತಾವ ಕೈ ಅಂದ ಕಾಪಿ ಮಾಡ್ತು ಅಂದ್ರೆ ಸಿಕ್ತದಲಾ ಅಲ್ಲಿ ಕಾಫಿ ಹಿಡ್ಕೊಂಡ್ರ ಅಲ್ಲಿ ಕಾಫಿದು ಮಷೀನ್ ನೋಡದ
ಹ್ಮ್
ಒಂದ ನಿದ್ದು ಹೋಗ್ಬೇಕತ್ತ ಹೇಳಿ ಅದನ್ ಕಡಿತಾರೆ
ಕಹಿ ಮಾಡ್ಕೊಂಡೆ
ಕಾಹಿದೆ ಸಿಕ್ತ್ ಅಂದ್ರೆ ಅದ್ರ ಮ್ಯಾಂಗ ಹಿಂಗ ನ್ ಟೈಪ್ ಮಾಡೋದು ಏನ್ ಇರ್ತಿರ್ಬೇಕಕ್ ಅದು ಯಾವ ರೀತಿ ಬೇಕ್ ನಮ್ಗ ಅಂಗ
ಹ್ಮ್ ಹ್ಮ್
ಹಂಗ ಸ್ವಲ್ಪ ಕೈಯ್ಯನ್ ಸಿಕ್ತತದ ಅದನ್ ಕುಡಿದು ನಿದ್ದಿ ಹೋಗ್ತತ ಮ ನಿದ್ದಿ ಬರ್ತಲ್ಲ ಎರಡು ಮೂರರ್ತನ ಆಗಣ ನಿದ್ದೆ ಬರುದ ಅವರು
ಹ್ಮ್ ಹ್ಮ್ ಲೆ ಹಬ್ಬಕ್ ಬರ್ತೇಹೇನಾ
ಯಾವ ಹಬ್ಬಕ್ಕ
ಮೊರಮ್ಮ ಹಬ್ಬ ಐತಲ್ಲೇವ ಈಗ ಇನ್ನೊಂದ್ ಎರಡ್ ಮೂರ್ ದಿನದಾಗೆ
ಬರ್ಬೇಕರೀ ಆಗೆಲ್ಲಗೆ ದೂರ ಇದೇವಲ್ಲಾ ನಾವು
ಹ್ಮ್ ಈಗಲ್ಲಾ ಹಬ್ಬ್ದ ಎಲ್ಲಾ ಇದು ನೆಡೆದವ ಪ್ರಿಪ್ರೇಷನ್ ಹೆ ಅಲ್ಲಿ ಹೇಗೆ ಗೆಜ್ಜೆ ಆಡತಾರ ಊರಾಗ ಹಲಗಿ ಬಾರಸ್ತಾರ ಮತ್ತ ಇದು ಮಾಡ್ಯಾರ ಏನ್ ಕುಣಿ ಬಿದ್ದಾವ ದೇವ್ರ ಬಂದ್ ಕುಂತಾವ ನಾ ಈ ಹಬ್ಬದ ಈ ಹಬ್ಬಕ್ ನಾಟಕ ಗೀಟಕ್ ಇರಲ್ ಕಾಣಂತತಿ
ನಾಟಕ ಇರಲ್ಲ ಬಟ್ ಮುಂದ ನಸಕ್ನಾಗ ಅಗಿ ಆಯ್ತಾರ ಗೊತ್ತನಿ ಅದನ್ ಯ
ಹ್ಮ್ ಕರೆ ಹೋದರ್ಷದೆ ಎಲ್ಲ ಬಂದಿದ್ದಿ
ಹೋದವರ್ಷ ಇದ್ದಾನ
ಹೇ ಬರಿಲೆ ಅವ ನಾನೀಗ್ ಮಿಸ್ ಮಾಡೇನ್ವಾ ಹಂಗ
ಹ ನಾ ಅಲ್ಲೇ ಇರ್ತಿದಲ್ಲ ಹತ್ತು ಹನ್ನೆರಡು ದಿನಕೆ ಗಂಡನ ಮನಿಗೆ ಬಂದಿದ್ರೆ ಒಂದ್ ಹೇ ಅಂದುನು ಅಲಾಭ್ದಾಗ ಇದ್ನ ಹೊಟ್ಟಲ್ಲಿ
ಹ್ಮ
ಓದ ಸ್ಂತಪ ಪಕ್ಕಾನ ಅದ್ರಕ ಮೊದ್ಲಿಂದು ಇದ್ದಂಗ ಒಂದ ಏನ್ ಮಿಸ್ ಆದ್ರ ಇರ್ಬೋದು.
ಹ್ಮ ಹ್ಮ್ ಆದ್ರೆ ಏನ್ ಮಾಡೋದು ಈ. ಸರಿ ಆ ಅಂಟಿ ಅ್ದ ಅನಿವರ್ಸರಿ ಬಂದದ ಶೇಕರೆ ಸೆಲೆಬ್ರೇಟ್ ಮಾಡೋಣ ಅಂತಾಳ. ಹೆಂಗ್ದವತ್ ತಂಟಿ ಅಂತ.
ಅಯ ಅಂದ್ರ ಸಂಜೆನಾಗ ಅಂದ್ರ ದೇವ್ರ ಹೊಳಿಗ್ ಹೋಗುದಿ ನಾ.
ಹ್ಮ್.
ಹ್ಮ್.
ಹಬ್ಬ ಮಾಡ್ತ ಏನ್ ಅನಿವರ್ಸರಿ ಮಾಡ್ತ.
ಯದ ಪು ನೀ ಏನ್ ಮಾಡ್ತಾರ.
ಹ್ಮ್ ಶೇ ಅಕ್ಕ ಹಬ್ಬ ಮಾಡಣ್ಣ ಆನಿವರ್ಸರಿ ಮಣ್ಣಂತ ಅಂಟಿ ಹಬ್ಬ ಮಣ್ಣಂತ.
ಹ್ಮ್ ಹ್ಮ.
ಹ್ಮ್ ಸೇರ್ ತಗೊಳ್ಳೆ ಮತ್ ಹಸ್ತೀನಿ. ಮಮ್ಮಿ ಕ್ಯರ್ತ ಬಾಯ್.